ಹಲ್ ಹಲೋ. ಕೇಳತ್ತದ ಬ್ರದರ್. ಹಲೋ. ಹಲೋ. ಕೇಳಾತ್ತಲ್ಲ ಬ್ರದರ್. ಹಲೋ. ಹಲೋ.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
ಅದೇ ಕೆಳಗತ್ತದ ಬ್ರದರ್.
ಹಾ ಕೆಳಸ್ತೈತಿ ಹೇಳ ಬೈ.
ಈಗ ಹಚ್ಚಿದರಲ್ಪ ಹಂಗ ಅದ.
ಹಾ ಬೈ.
ಈಗ ಹಚ್ಚಿರೋದು ನಾನ ಅದು.
ಹಾ ಅದೇ ಗೊತ್ತಾಯ್ತು ಬೈ ಗೊತ್ತ. ತ್ತ ಹೆಸರ ಬಂತ ಅದ ಎಮ ಡಿ ದೇವುಬ್ ಸಾಬ್ಬ ಅಂತ. ಹೆಸರ ಬಂತ ಇಲ್ಲೇ. ಹೊಳ್ಳಿ ಟಾಸ್ಕ್ ಇವರ ಐತಲ್ಲಾ. ಹಲೋ ಟಾಸ್ಕ್ ಹೊಳೆ ಇದ ಬರೆ ಫೋನ್ ದಾಗ ಮಾತಾಡುದ. ಕೊಟ್ರಲ್ಲೋ ಬ್ಯಾರೆ ಕೊಡಲನ್ನ.
ಟಾಸ್ಕ್ ಬರೆ ಫೋನಾಗ ಮಾತಡದ ಅಷ್ಟ ಟಾಸ್ಕ್ ಅದವ
ಫೋನ್ದಾಗ ಮಾತಾಡದಾಗ ಕೊಟ್ರು ಮತ್ತೆ ಒಳ್ಳವ್ರು
ಆ
ಆ ಬರೆ ಫೋನ್ದಾಗ ಮಾತಾಡದಾಗ ಕೊಟ್ರು
ಫೋನ್ನಾಗ ಮಾತಾಡೋದು ಒಂದೇ ಟಾಸ್ಕ್
ಹಾಂ ಅದೇ ಅದೇ ಕೊಟ್ಟಾರ ಒಟ್ಟು ಹನ್ನೆರಡು ಟಾಸ್ಕ್ ಒಳ್ಳೆ ಏಳು ಟಾಸ್ಕ್ ಕೊಟ್ಟಿದ್ರು ಏಳರಾಗ ಏಳು ಕಂಪ್ಲೀಟ್ ಆಯ್ತು ಮತ್ತೆ ಒಳ್ಳೆ ಐದು ಐದಏನೈತಿ ಬರೀ ಫೋನ್ದಾಗ ಮತ್ತಾಡದೆ ಬಂದೈತಿ.
ಹಾ ಅದೇ ಮೂ ಇಪ್ಪತ್ತೈದು ಇದು ಮೂವತ್ತಾಗಬೇಕು.
ಬರೇ ಪೋನ್ನಾಗ ಮಾತಾಡಿದ್ದು ಮೂವತ್ ಆಗಬೇಕು ಏ ಪೋನ ಮಾತಾಡುದ ಮೂವತ್ ಅಂದ್ರ ಬಾಳ ಆಯ್ತಲ್ವೊ ಬೇರೆ ಏನಾರ ಕೊಡ್ಬೇಕು ಮತ್ತ
ಕೊಡ್ಲಿಲ್ಲಂದ್ರ ಅದೇ ಏನಾಕಿದ್ರಿ ಅದಕ್ಕ
ಅವ ಪ್ರಭೆ ಯಾವ ಹೇಳೆನ ಅವೇ ಹಾಕಿದ್ನಿ ಆ ಆಲಿಸುವುದು ಅವ್ ಏನೇನ ಅವು ಹಾ ಹಾ ಎಲ್ಲ ಹಾಕಿದ್ದೇವು ಏನ್ ಹೇಳನ ಅವ್ನೇ ಪಸ್ಟ್ ಇದು ಮಾಡಕತ್ತಾಗ ಅವ ಹೇಳಿದ ಹಾಕಿನಿ
ಹ್ಮ್
ಹ್ಮ್
ಅದ ಬಿ ಪ್ರೆಷರ್ ಅದ್ರ ಏನ್ರರಿ ನೋಡ್
ಹಾ ಪ್ರೆಷರ್.
ಇವ ಫೀಲ್ಡ್ ಮಾಡ್ತೀರಾ. ಇಲ್ಲ ಕೇಳತೇನ
ಹಾ.
ಅದೇ ಅಲ್ಲಿ ಸ್ವಲ್ಪ ನಮ್ಮ ಅಣ್ಣ ಹೇಳ್ತಿದ್ದ ಅಲ್ಲಿ ಸ್ವಲ್ಪ ಊಟ ಸೆಟ್ ಆಗಲ್ಲ ಅಂತ ಹೇಳಿ.
ಏ ನಡೆತೈತಿ ತೊಗೊ ಬೈ ಒಂದ್ ಸ್ವಲ್ಪ ಏನಾರ ಮಾಡದು ಹೆಂಗನ ಅಡ್ಜಸ್ಟ್ ಆಗ್ಬೇಕು ಊಟ ಸಜ ಆಗಲ ಬಿಡು ಮತ್ತ ಊರ ಬಿಟ್ಟೋಗಿಂದ ಎಲ್ಲೆ ಆಗ್ಲಿ.
ಹಾ ಅಂದ್ರ ಸಾಲರಿ ಮಾತ್ರ ಚಲೋ ಐತೆ ಬಿಡು.
ಹಾ ಮತ್ತೆ ಪೇಮೆಂಟು ಸ್ಯಾಲರಿನು ಚೆನ್ನಾಗ ಐತಿ ಅದಕ್ಕೆ ಒಂದ್ ಸ್ವಲ್ಪ ಕೇಳಣ ಕೇಳ ಬೈ ನೋಡುನು ಮತ್ತ. ಹಂಗ ಏನಾರ ತೊಂಗತಿದ್ರ ಅಂದ್ರೆ ಹೋಗೋನ ಹೋತೀವಿ. ಹಾ.
ಬಾ ಊರಿಗ ಬಂದ ಅಂದ್ರ ಕೆಳಡ್ನಿ ಅಂದ್ರ ಫೋನ್ ಹಚ್ಚಿ ಕಾಲ್ ಮಾಡ್ಯಾರ ಕೇಳ್ತನ ಅದರಾಗ ಏನಿಲ್ಲ.
ನೋಡಪ್ಪಿ ಕೇಳ್ಕೊಪ್ಪಿ ನೋಡಮ ಏನ್ ಫೋನ್ ಮಾಡಿ ಕೇಳ್ಕೊ ಹಂಗ ಏನಾರ ಐತಿ ರಿಸ್ಯೂಮ್ ಕಳ್ಸ ಹಂಗ ಏನ್ರ ಅಂದರ ಅಂದ್ರ ಕಳಸ್ತೀನಿ. ಬಂದ್ ಏನಾರ ಇಂಟರ್ ವ್ಯೂ ಕೊಡ್ಬೇಕ. ಕ ಅಥವಾ ಏನ ಡೈರೆಕ್ಟ್ ಏನರ ಹಿಂಗ ಇದ ಐತ್ತೋ ಹಿಂಗ ಕೇಳ್ಕೊ. ಅದ್ರ ಮ್ಯಾಗ ಏ ಡೈರೆಕ್ಟ್ ಇಂಟರ್ವ್ಯ್ ಇತ್ತ ಅಂದ್ರ ಹೋಗಿ ಒಂದ ದಿವ್ಸ ಹೋಗಿ ಎಂದ ಬಾ ಅಂತಾರ ಅವತ್ತ ಹೋಗಿ ಇಂಟರ್ವ್ಯ್ ಕೊಡ್ತವಿ ಹಂಗ ಏನಾರ ಇಲ್ಲ ರಿಸ್ಯೂಮ್ ಕಳಸು ಅದ್ರ ಮ್ಯಾಗ ನೋಡಿ ಹೇಳ್ತಾರ ಅಂತ ಅದ.
ಹ್ಮ್ ಸರಿ ಸರಿ. ಹಂಗ ಏನಾದ್ರು ಇದ್ರ ಹೇಳ್ತನ ತೊಗೊ ರೆಸೂಮ್ ದು.
ಹಾ ಏನ ಅತ್ತ ಕೆಳಕೊಂಡ ಹೇಳಪ್ಪ ಇವ ಟಾಸ್ಕ್. ಕೈತಲ್ಲ ಮೂವ. ಮೂವತ್ತನು.
ಹಾ ಮೂವತ್ರ ಮಾತಾಡೋದೇ ಇರ್ತದ
ಏ ಬ್ಯರೆ ಕೊಡ್ಬೇಕಪ್ಪಾ ನೂನ್ ಬರ ಬರ ಮಾತಾಡದ್ ಕೊಟ್ರೇ
ಹಾ ವಯಸ್ ತಸ್ ಕಸ ಕೊಟ್ರ
ಅಲ್ಲ ಇದು ಮಾತಾಡದ ಬ ಬರ ಮಾತಾಡದು ಬಿಟ್ಟು ಬೇರೆ ಏನಾರ ಕೊಡ್ಬೇಕು ಅಂದ್ರೆ ನಡೀತೈತೆ
ಹ್ಮ್ ಮಾತಾಡದು ಒಂದೇ ಟಾಸ್ಕ್ ಕೊಟ್ಟಿದಾರ ರೋ ಈಗ
ಮತ್ತ ಅವ ಏನೋ ಟೈಪಿಂಗ್ ಅವ ಏನಿರಲ್ಲ
ಟೈಪಿಂಗಲ್ಲ ಇ ಅಪ್ಲೀಟ್ ಆಗಿಲ್ಲ ಅವು
ಇದು ಕಂಪ್ಲೀಟ್ ಆಗಿಂದ ಮೂವತ್ತು ಕಂಪ್ಲೀಟ್ ಆಗಿಂದ ಕೊಡ್ತಾರನಾ
ಹಾ
ಯ ಮೂವತ್ತೊಂದ್ರ ಸಾವಿರ ಇಡ್ತಾರಪ್ಪ
ಒಂದ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಣ ಹೊಸ ಪ್ರ್ಲೆಟ್ ಬಡ್ತಾರೆ ಒಂದು ಪ್ರಾಜೆಕ್ಟ್ ಕಂಪ್ಯೂಟರ್ ಇಲ್ಲ ಅ ತೋರಿಸಾ ದು ಇವರು ಕಂಪ್ಲೀಟ್ ಲಾಸ್ಟ್ ಇರೋದು ಎಂಡ್ ಇರೋದು ಮೂವತ್ತದು
ಹೆಂಗಂದಿ ಏನಂದ ಇನ್ನೊಮ್ಮೆ ಹೇಳಪ್ಪಿ
ಈಗ ಸ್ಟಾರ್ಟಿಂಗ್ ಇತ್ತವ್ರ ಐದ್ಂತೇಳ ತೋರ್ಸದಲ್ಲಿ
ಏಲೂ ಬಂತ
ಐದ ಆಗನ ಹ ಏಳ ಹ ಏಳ ಬರತ್ತ ಏಳ ಆಗನ ಹನ್ನೆರಡ ಬರತ್ತ. ಹನ್ನೇಡ ಆಗನ ಹತ್ತು ಇ ಇದ ಹದಿನೈದ ಬರ್ತ್ತದ ಹದಿನೈದ ಆಗನ ಇಪ್ಪತ್ತ ಬರ್ತದ ಇಪ್ಪ. ಇಪ್ಪತ್ತ ಆಗನ ಇಪ್ಪತ್ತೈದ ಬರುತ್ತೆ ಹಿಂಗೆ ಮೂವತ್ತ. ಎಂಡ್ ತಕ ಲಾಸ್ಟ್ ಮೂವತ್ತ ಎಂಡ್.
ಮೂವತ್ತು ಮೂವತ್ತ ಇದರ ತನಾ ಮಾತಾಡ್ಬೇಕನ.
ಹಾ ಮೂವತ್ತರ ತಕ ಮೂವತ್ತ ಎಂಡ್ ಆಗನ ಒಂದ ಸ್ವಲ್ಪ ರೆಡ್ ಬರುತ್ತ.
ಅಬ್ಬಾ ಅಬ್ಬಬ್ಬ ನಾನೇನು ಬರೇ ಐದ ಏನೋ ಅಷ್ಟೇ ಮಾತಾಡದಂತ ನ ಈಗ ನಾವ ನಿಮ್ಮ ಜೊತೆ ಮಾತಾಡ್ತಿರ್ತೇವಲ್ಲ ಇದು ಅದ್ರೊಳಗ ಯಾಡ್ ಆಗತ್ತನ.
ಹ್ಮ ಆಡ್ ಆಗುತ್ತೆ.
ಏನ್ ಬರ ನಾವ ಆಗ ಫೋನ್ ಹಚ್ಚಿದ್ದ್ ಅಷ್ಟೇ ಎರಡ್ ಆಗುತ್ತೋ ಅಥವಾ ನೀವು ಫೋನ್ ಮಾಡಿದ್ದು ಹಿಂಗಗೆ
ನಾ ಫೋನ್ ಮಾಡಿದೆ ಆಡಲ್ಂತ
ಹಾ
ಈಗ ನೀವು ನೀವು ನಮ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ನೂರು ರೂಪಾಯಿ ಬರತ್ತೆ, ನಮ್ಗೆ ಎಂಬತ್ತು ಬರುತ್ತೆ. ಈಗ ನಾನ್ ನಿಮ ಕಾಲ್ ಮಾಡದ್ರೆ ನನಗೆ ನೂರು ರೂಪಾಯಿ ಬರ್ತೆ, ನಿಮಗೆ ಎಂಬತ್ ರೂಪಾಯಿ ಬರುತ್ತೆ.
ಹೌದಾ
ಹ
ಹ್ಮ್ ಹ್ಮ್ ಹ್ಮ್, ಇದು ನೀ ಎಷ್ಟ್ ಇದು ವಿತ್ಡ್ರಾ ಮಾಡಿ ಅಪ್ಪಿ?
ನನ್ದ ಸ್ಟಾರ್ಟಿಂಗ್ ಇದ ಅ
ಆ
ಸ್ಟಾರ್ಟಿಂಗ್ ಇದ್ದನಂದನು ಎರಡು ದಿನ ಐತೆ ಈಗ ಮಾಡಗು
ನಿನ್ನೆ ಎಷ್ಟ ಅದ ಟಾಸ್ಕಿಗೆ
ತಾಸಿಗ್ ಇವಾಗ ಇಪ್ಪತ್ನಾಲ್ಕ್ ಆಗ್ಯಾವ.
ಯಪ್ಪೋ, ಎರಡೇ ದಿನಕ ಇಪ್ಪತ್ನಾಲ್ಕ್ ಮಾಡ್ಕೊಂಡ್ಯಾ?
ಹಾ
ಅಲ್ಲೋ ಮರಾಯ, ನಾ ಇನ್ನ ನಂದು ಯಾವಾಗ ತಿರುಗಿ ಒಂದ್ ವಾರ ಮ್ಯಾಗ ಆಯ್ತಿ ನಮ ಪ್ರಭೆಯ ಹೇಳಿ, ನಾನು ಒಂದ್ ದಿವ್ಸನೂ ಫೋನ್ ಮಾಡಿ ಮಾತಾಡಿಲ್ಲ.
ಹೌದಾ, ಅದೊಂದ್ಸಲ ದುಡ್ಡು ಬಿದರನ ಮಾತಡದಂಗ ಅನ್ಸಬಿಡ್ತ
ಹಾ ಹಾ ಹಾ ನಮ್ ಪ್ರಬೆಯ ತೊಕೊಂಡನಲ್ಲಾ?
ಅವನು ಹದ್ಮೂರ್ ಸಾವಿರ, ಹದ್ಮೂರ್ ಸಾವಿರ ತಕಂತಾನ, ಹದನೈದಿನಕೆ ಹದನೈದಿನಕ್ ಒಮ್ಮೆ
ಹದಿಮೂರ್ ಸಾವಿರ್ ತಗೋತಾನ ಅವ್ ಟಾಸ್ಕ್ ಮಾತಾಡೋ ಬರಲ್ಲ.
ಹ, ಸ್ವಲ್ಪ ಹೆಡ್ ಇದ್ದಂಗ ಅದಕ್ ಆ ಗ್ರೂಪ್ ಇದು
ಹಂಗ ಹೆಂಗಪ್ಪಿ, ಅವಂದ್ಏನ್ ಅಲ್ಯನ ಯಾರನ್ನ ಇದು ಮಾಡನಾ, ಕಾಂಟ್ಯಾಕ್ಟ್
ಹ ಹ, ಕಾಂಟ್ರಾಕ್ಟರ್ ಇದರ ಮೇಘವನಿ, ಸ್ವಲ್ಪ ಕೋನ ಇದ್ದಾರ ಅವನಿಗ್ ಯಾರು ಹೊಸಬರು? ಹೊಸಬರ್ ಬಂದಂಗೆಲ್ಲ ಅವ್ನಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಬರುತ್ತೆ, ಅವಂಗೆ ಅವನಿಗೆ.
ಹೌವಾ ಹಾಂಗ ಇಟನ ಏನ
ಹ್ಮ್
ಹಾಗಾರ ನಮ್ಮ ಪ್ರಶಾಂತ್ ಒಬ್ಬ ತುಖಂದ ನೋಡ ಆದ್ರ ಹೇಳ್ದ, ನಮ್ ಪ್ರಶಾಂತ್ ಪೂಜಾರಿ ತಕೊಂಡಿದ್ದು ಹೇಳ್ದ, ಬಟ್ ಇವ್ ಟಾಸ್ಕ್ ಬರೆ ಮಾತಾಡ್ದ ಬರ್ಬಾರ್ದಪ್ಪ, ಬೇರೆ ಬರ್ಬೇಕು.
ಹಾ ಬೇರೆನು ಕೊಡ್ತಾರ, ಇದ್ ಕಂಪ್ಲೀಟ್ ಆಗ್ಬೇಕಲ್ಲ. ಹ್ಮ್, ಕಂಪ್ಲೀಟ್ ಆದ್ ತಕ್ಷಣ ಕೊಡ್ತಾರದು.
ಮೂವತ್ತ ಅಂದ್ರ ಬಾಳ ಆಯ್ತಪ್ಪ, ಒಂದು ಹದ್ನೈದು ಅಷ್ಟೇ ಇರ್ಬೇಕು.
ಹೌದೌದು
ಹೂ
ಏನ್ ಮಾಡತಿರ ಮತ್ತೆ ಖಾಲಿ ಸುಮ್ನೆ ಕುಂತಿರ್ತೀವಿ, ಅದೇ ಮಾತಾಡಗಂಡ್ ಕುಂತರ ಸ್ವಲ್ಪ್ ದುಡ್ಡನ ಬರುತಾವ ಅಂತಾಳೆ.
ಹ್ಮ್ ಹ್ಮ್ ಹ್ಮ್, ನಿನ್ದ್ ಮೂವತ್ ಕಂಪ್ಲೀಟ್ ಆಯ್ತ ಅಂದ್ರೆ ಅಂದ್ರ ಬರ್ತೈತಿ
ಹ್ಮ್ ಹ ಹೊಸ ಮೂವತ್ತ ಕಂಪ್ಲೀಟ್ ಆದ್ರ ಒಂದ. ಸಾವಿರ ಬರಲ್ಲ ಐದಾರ ಸಾವಿರ.
ಹ ಓಹೋ ಹೊ ಮೂವತ್ತ ಅಂದ್ರ ಆ. ಮೂವತ್ತ ಇಂಟು ಐವತ್ತು.
ಇವತ್ತ ಕಂಪ್ಲೀಟ್ ಆಗ್ತದ ಅಂದ್ರ ಇವತ್ತ. ಹಾ ನಿನ್ನೆ ಇಪ್ಪತ್ತ ಆಗ್ಯಾವ ಇನ್ನೊಂದ ಇವತ್ತ ಈಗ ಮುಂಜಾನೆ ನಾಕ ನಾಕ ಆಗ್ಯಾವ. ಇನ್ನೊಂದ ಆರ ಉಳದವ.
ಅಬ್ಬಾ ಅಬ್ಬಬ್ಬಾ ಜೋರ ಐತ ಬಿಡಪ್ಪ ನಿಮ್ಮದ ಅಂದ್ರ.
ಹ್ಮ್ ಆರ್ ಕಂಪ್ಲೀಟ್ ಮಾಡಬಿಟ್ರ ಆಯ್ತ ಮುಗಿತ ಹ್ಮ.
ರ ಐತ ಬಿಡ ಮೂವತ್ತ ಮಾಡಿಯ ಗಂಡಮಗಾ ಬಿಡು ನೀನ.
ಹಾ ಅವರೆಲ್ಲ ನಮ್ಕಿಂತ ಮದಲ ಮಾಡಿ ಕುತ್ಬಿಟ್ರ ಅವ್ರು ಕಂಪ್ಲೀಟ್ ಮಾಡಿ ರೊಕ್ಕ.
ಬ್ಯಾರೆ ಬ್ಯಾರೆ ಮತ್ತ ಬರಕತ್ತವನ ಅವ್ರಿಗೆ. ಅಂದ್ರಗ ಪೋನು ಈಗ ನೀ ಮಾಡಿದ್ದುನು ಯಾಡ್ ಆಗತ್ತಿಲ್ಲ
ಹ್ಮ
ನಂದ್ ಈ ಸಲ ಟಾಸ್ಕ್ ಅದ್ರಗ ಯಾಡ್ ಆಗುತ್ತಿಲ್ಲ ಟಾಸ್ಕ್
ಅಲ್ಲ ಟಾಸ್ಕ್ ಟಾಸ್ಕ್ ಯಾಡ
ಹಾಗಲ್ಲಂದಿ ಆದ್ರೆ ರೊಕ್ಕ ಬರ್ತದ್ರು ಅಷ್ಟೇ ಈಗ ಅಲ್ಲಿ ಆಡ್ ಆಗಬೇಕಂದ್ರೆ ನಾನೇ ಫೋನ್ ಮಾಡ್ಬೇಕು
ನಾ ನೀವೇ ಫೋನ್ ಮಾಡ್ಬೇಕು ನೀವ್ ಫೋನ್ ಮಾಡಿದಾಗ ನಿಮ್ಗ ನೂರು ರೂಪಾಯಿ ಬರ್ತಾವ.
ಆ
ತೊಂಬತ್ ರೂಪಾಯಿ ಬರ್ದ
ಓ ಹಂಗಾನ
ಹಾ
ನಾ ಹಿಂಗ ಈಸದ್ ನೀನ್ ನಾವೆ ಮಾಡಿದ್ನು ಟಾಸ್ಕ್
ಇಲ್ಲ ಇಲ್ಲ ಇಲ್ಲ ಇ ಇಲ್ಲ ಇಲ್ಲ ಇಲ್ಲ ನೀವ ನೀವೇ ಕಾಲ್ ಮಾಡಬೇಕ ಹ ಒಬ್ಬ್ರಿಗೆ ಐದ ಕಾಲೆ ಮಾಡಬುದನ್ನು
ಇಂಗಾಯಿತಣ್ಣ ಅದು
ಹ
ಐದ ಸಲಾ ಕಾಲ್ ಮಾಡಿದ್ರ ಆಯ್ತ ಮುಗಿತ ಮತ್ತ ಐದ ಸಲ ಮತ್ತ ಬ್ಯಾರೆದವನಿಗೆ ಮಾತಾಡ್ಬೇಕನ. ಮತ್ತ ನೀ ಹಚ್ಚಿ ಅಲ್ಲ ಈಗ ಹೊಳ್ಳಿ ನೀ ಹಚ್ಚಿ ಅಲ್ಲ ಅದು ಯಾಡ್ ಆಗತ್ತ ಅಂದ್ರ ಹೊಳ್ಳ ನಾ ಇನ್ನ ಮೂರ ಸಲ ಅಷ್ಟೇ ಉಳಿತಿ.
ಇಲ್ಲ ಇಲ್ಲ ನಿಮ್ ನೀವ ಒಂದೇ ಸಲ ಹಚೀರಿ ನಮಗೆ.
ಒಂದ್ಸಲ ಹಚ್ಚಿನ ನೀ ಒಂದ್ಸಲ ಹಚ್ಚಿದೀ ಅಲ್ಲ ಅಂದ್ರ ಕನ್ಸಿಡರ್ ಅಂದ್ರ ಆಗಲ್ಲ ಅಲ್ಲ ಇದೇನ ನನಗ. ಕನ್ಸಿಡರ್ ಆಗಲ್ಲ.
ಇದು ಕನ್ಸಿಟದಾಗಲ್ಲ ಅಷ್ಟು ದುಡುಬಳತವು ಹ ನಾಂಗ ಸಲ ಮಾಡು ಹ
ಹೌದಾ ಹಾ ಹಾ ಹತ್ತು ನಿಮಿಷ ಬಿಟ್ಟು ಸನಧ ಒ ಸಾವಿ ರೂಪಾಯಿ ಬರ್ತ ನೋಡ್ರ ಅಲ್ಲಾ ಹತ್ತು ನಿಮಿಷ ಿಕ್ಸ್ ಮಾತಾಡ್ಲೇಬೇಕು
ಹಾ ಆ ನಿಮಿಷ ಿಕ್ಸ್ದು ಕಡಿಮೆ ಅಲ್ರ ಹೆಚ್ಚುಿಗೆ ನ್ರನ ಕಡಿಮೆ ಇಲ್ದು
ಹ ಬಾ್ ಹೆಚ್ಚಿಗೆ ಮಾತಾಡಿದ್ರ ಹೆಚ್ಚಿಗೇಏನ್ ಸಂಬಂಧ ಇಿಲ್ಲ ಅದೇಏನ್ ಹತ್ ನಿಮಿಷ ಿಕ್ಸ್ ಇಟ್ರನ ಅವ್ರರು ಹ್ಮ್ತ ಹ್ಮ ನಾನು ಒಂದ್ ಐದಾರು ಟಾಸ್ಕ್ ಇರ್ತವ ಆಗನ ಮತ್ತ ಬೇರೆ ಟಾಸ್ಕ್ ಕೊಡ್ತಾರ ನಾನ್ ಅನ್ಕೊಂಡ್ ಬರ ಮೂ ಆಂತ ಾಸ್ಕ್ ಮಾತಾಡವೋ ಕೊಟ್ಟ ಮಾ
ಹಾ ಈಗೇನ ಜಾಬ್ ಮಾಡ್ತರ ಕೆಲಸ ಮಾಡ್ತರಾ
ಇಂಗನ ಇಲ್ಲಪ್ಪ ಈ ಕಾಲೇಜ್ ಮುಗೀತು ಇ ಮುಗಿಯಾನ ನೋಡ್ಬೇಕ ಎಲ್ಲೇನ
ಹೌದಾ
ಹಾ ವರ್ಕ್ ಮಾಡ್ಬೇಕ ಎಲ್ಲ ನಾ ನೋಡಿ
ಹ್ಮ್ ಕೆರ್ ಹೋಗಾದ್ರೆ ಲ್ಲ
ಹಾ ಕಳ್ ಕ
ಈ ಕಾಲ್ ಬ್ಯಾಕ್ ಮಾಡತ್ರರ ನಾನೇ ಮಾಡಲಾ
ಮಾಡ್ತೀನಿ ತಡಿ ನಾನೇ
ಹಾ ಸರಿ
ಹ ಹಾ